ಏನು ಫುಡ್ ತುಂಬಾ ಆರಾಮಾಗಿದ್ದೀರಿ.
ಅಯ ಹೋಗ ಮಾಲ್ತಕ್ ಹೋಗಿದ್ದೆ ಒಂದನ್ ಸಿಂಧಿಸ ಉಟ್ಕೊಂಡು.
ಹ್ಮ್ ರಾಗಯ್ಯಡಿಬೇಡಿ ಅವರು ಕೇಳಸ್ ಗೊತ್ತ. ಕೇಳಿಸ್ಕೋತಾರೆ ರಾಗ ಹೇಳಿಬಿಡಿ.
ಆ.
ಮಾಮೂಲಿಯಾಗೆ ಮಾತಾಡಿ ಏನಿಲ್ಲ.
ಕಾನಟ್ಕ ಬಂದ ದನ ಮೆಸ್ಕ ಬಂದೆ.
ಹಾ.
ಹ ಈಗ ಒಳಗಡೆಗ್ ಬಂದೆ ಒಳಗಡೆಗ್ ಬಂದ್ಬಿಟ್ಟು ಟಿ ಮಾಡಿಕೊಂಡು ಕುಡ. ಕೊಂಡು.
ಹ್ಮ್
ಅಮ್ಮ ಅಮ್ಮ ಮಾತಾಡ್ತೈತೆ ತಾಯಿ.
ಹ್ಮ್.
ಅಂದಿದ್ರು ಕಣ್ಣ ಆಪ್ರೇಷನ್ ಆಗದೆ.
ಅಮ್ಮನು ಕನ್ನಡನೆಯಾ. ನೀವ್ ತುಂಬಾ ಕನ್ನಡದಲ್ ಜಾಸ್ತಿ ಮಾತಾಡ್ತೀರಾ ಅನ್ಸುತ್ತೆ.
ನಾವ್ ಕನ್ನಡನ್ನೆ ಮಾತಡದು.
ಹ್ಮ್.
ಕನ್ನಡ ಅಂದ್ರದಲ್ಲೇ ಹುಟ್ಟಿ ಕನ್ನಡದಲ್ಲೇ ಬೆಳ್ದು. ದು ಕನ್ನಡ ಮಾತಾಡ್ದೇನೇ ಇನ್ನೇನ್ ಮಾತಡದು.
ಹ ತುಂಬಾ ಇಷ್ಟಾ ಅನ್ಸುತ್ತೆ ನಿಮ್ಗೆ.
ಕನ್ನಡನೇವ ಇಷ್ಟಾ.
ಹ್ಮ. ಹೇಳಿ ನೀವೇ ಇನ್ನೇನ್ ಸಮಾಚಾರಾ. ನಾವು ಇವತ್ತು ಹೊಗೆ ಸೋಸಿಗೆ ಗೋಬ್ರಾ ಹಾಕ್ಬಿಟ್ಟು ಬಂದು.
ಹಾ.
ಸಾಕಾಗೋಗಿತ್ತು ಕೂತಿದ್ದು. ಒಸಿ ಸಾರ್ ಮಾಡ್ಬೇಕು ಸೊಪ್ ಕುಯ್ಕ ಬಂದೆ.
ಮಣದು ಕುದ್ರಾ.
ಇಲ್ಲ ಇಲ್ಲ ಮಣ್ಣೆಲ್ಲಿ ಈಗ್ ಸೊಸಿ ನೆಟ್ಟಿದ್ದೀವಿ ನಾವು.
ಬಾಳ ಬಾಡಿ ಬಂದ್ಬಿಟ್ಟಿದ್ರಿ.
ಹು ದಪ್ಪಾ ಆಗಬಿಟ್ಟಿದೀವಿ ಈಗೋಸಿ ಕೂ ಕೆಲ್ಸ ಜಾಸ್ತಿ ಅಲ್ವಾ ದಪ್ಪ. ಪ್ಪಾ ಆಗ್ಬಿಟ್ಟಿ.
ದಪ್ಪಾಗ್ಬಟ್ಟಿದ್ದೀರಲ್ಲಾ ಅಂತಾ.
ಹು ಅದೇ ಕೆಲ್ಸ ಜಾಸ್ತಿ ಅಲ್ವಾ ಅದ್ಕೆ ದಪ್ಪಾಗಿದ್ದೀನಿ.
ಯಾ. ಒಳ್ಳೆಯ ಖಂಡಾಗೋಳ್ ಜಾಸ್ತಿ ಬತ್ತಾವೆ.
ಹ್ಮ.
ಅಯ್ಯೋ. ಗೊಬ್ಬ್ರಡ್ಗಿಗೆಯಾ ಒಣ್ಗೋಯತಿರಾದೆನೋ. ಒತ್ತಾರ ನಿಂದು ಒತ್ತಾರಿಂದು ಕೆಲ್ಸಾ ಮಾಡಿ. ಈ ಗೋಬ್ರಾ ಹಾಕಿ. ಹಾಕಿ ಹಾಕಿ ಮನ್ ದುಖಿ.
ಅಯ್ಯೋ ಆಳೆ ಬರಕ್ಲ ಅದ್ಕೆ ನಾನೇ ಹೋಗಿದೆೆ.
ಆಳೆ ಬುರಕವಾ.
ಅಯ್ಯು ಬರಕಲ್ಲ ಐನೂರ್ ರೂಪಾಯಿ ಕೇಳ್ತಾರೆ ಏನ್ ಕೊಡದ ಅವ್ರಗೆ.
ನಮ್ಗೆ ಮುನ್ ನಾವು ಮುನ್ನೂರೇ ಕೊಡದು.
ಅಯ್ಯೋ ನಮ್ ಕಡೆ ಐನೂರು ಅದ್ಕೆ ನಾನೇ ಹೋಯ್ತೀನಿ ಅದೇ ಐನೂರ ಉಳಿತದೆ ಅಂತಾ.
ಮುನ್ನೂರ್ಗೆ ನಾವೇ ನಾನೇ ಕೆಲ್ಸಾ ಮಾಡ್ಕೋತೀನಿ ಐನೂರು ರೂಪಾಯಿ ಕೊಟ್ಟ ಕೊಡಕ್ ಆಯ್ತದ. ನಮ್ ಕಡೆ ಮುನ್ನೂರೂಪ್ಯಾ ಅದಕ್ಕೆ ನಾನೇ ಕೂಡದೆೇ ಕೊಡಕಲ. ನಾನೇ ಕೆಲ್ಸಾ ಮಾಡ್ಕೊಳದೆಯಾ.
ಅದ್ಕೆ ನಾನೇ ಹೋಗದಂಗೆ.
ಮನ್ನೆ ದಿವಸಾ ಜ್ವಾಳಾ ಹಾಕಕೊದ್ನಾ. ಒಂದ್ ಆರ್ ಕರ್ಕೊಂಡ್ರೆ ಮುಂದ ನೂರು ರೂಪಾಯಿ ಕೊಡ್ಬೇಕಲ್ಲ ಅನ್ಬಿಟ್ಟು ನಾನೇ ಹಾಕ್ತೆ ಜೊಳವ ಒಬ್ಳೆಯ ಮುನ್ನೂರು ರೂಪಾಯ ಉಳಿಸ್ದೆ ಆಸ್ಪತ್ರೆಗ್ ಹೋದೆ ಆರ್ನೂರು ರೂಪಾಯಿ ಖರ್ಚ ಮಾಡ್ದ
ಎಲ್ಲ ಉಳಸ್ತೀರಿ ಎಲ್ಲ ಹೋಯ್ತದೆ
ಹ ಹಂಗಯ್ತು ಈ ಏನ್ ಮಾಡಿರಿ
ಅದಕೆ ಸಾಮಯಕ್ ಹಂಗೆ ಹುಷಾರ್ ತಪ್ಪಾರ್ ಹಂಗ ಹುಷಾರ್ ತಪ್ಪ ರು ಅಂದ್ರೆ ಸಾಮಯಿಕ ಸಮಯಕ್ಕೆ ಊಟ ಮಾಡಿ ತಲೆಗೆ ಚಿಂತೆಯನ್ನು ತಗೊಳದಂಗ ಇರ್ಬೇಕು ಇಲ್ದೇ ಇರೋ ಚಿಂತೆ ತಗೊಂಡು ಹಂಗೆ ಕಾಯಿಲೆ ದಪ್ಪದು
ನಾನು ಉಂಡ್ತ ಇದ್ರೆ ನನ್ ಮಗ ಒಬ್ಬ ಅವನೇ ಅವನು ನೀವು ಒಡೇರಿ ಸಂದ ಉಣತ್ಲೇರಿ ಉಣತ್ಲೇರಿ ಅಂತನ್
ಅದ್ನ ಯೋಚನೆ ಮಾಡೋದು ಊಟ ಬಿಡೋದು ಹುಷಾರ್ಲ್ದಂಗ ಮಾಡ್ಕೊಳೋದು
ಅವನು ಬಂದಾಗ ಉಣಂತ ಇರ್ತೀನಿ ಆಬ ಸುಮ್ನೆವ ಬೆಳಗ್ಗೆಯಿಂದ ಹಂಗೆ ಇರ್ತನಿ
ಹ್ಮ್
ಅವ್ನು ಬರೋ ಟೈಮ ಕರೆಕ್ಟಾಗಗ ಅನ್ನಕೊಂಡು ತಟ್ಟೆೆಗೆ ಹಾಕೊಂಡ್ ಬತೀನಿ ಅಡಿೀರಿಿ ನೀವು ನಮ್ಗೆಿತವರ ಸಿಕ್ಕ
ಕೆ ಹ ಹ್ಮ್ ಹ್ಮ
ನೀ ಏನ್ ಮಾಡೋದು ನಾನ್ ಗೇಯ್ತೀನಿ ನಾನು ಉಣತೀನಿ
ನಂದು ಕೊತನ್ಸರ ಮನರೇ ಅದಾ
ಆ
ಅದು ಕತ್ತನ್ ಸರದೆಲ್ಲ ಸಣ್ಣದು
ಚಿನ್ನ
ಹ್ಮ ಮನೆಯಲ್ಲ ಅದ ಅದು
ಇಲ್ಲ
ಹಾಕಬೇಕು ಅನಿಸ್ತಿದೆ ಇವತ್ತಿಗೆ
ಹೆಂ... ಇದು ಕಟ್ಲಿಲ್ಲ ವಇಂತ ಕಾಲೇಜಗೆ
ಹ್ಮ ಸರಿ ಪಡ್
ದುಡ್ಡುಕಟ್ಟಿದ್ದು ಅದು ಕಣೆ
ಹ್ಮ್ ಕಡ್ಟ್ಟಿ ಕಟ್ಟಿ
ಹಾ ದುಡ್ಡ ಎಲ್ಲಿಂದ ಇದು ಮಾಡೋದು
ಬಡ್ಡಿ ಕಟ್ ಬಂದರೆ ಅಯ್ಯೋ ನೀವು ಏನು
ಏಳ ಲಕ್ಷ ದುಡ್ ಆಗದು ಒರಿ ಎಂಬತ್ತು ಸಾವಿರ ಯ ತಂಬಸರ್ ದುಡಕು
ಏನು ಮಾಡಕ್ಕಾಗಲ್ಲ ನಮ್ಮ ಬೇಗ ಇದ್ದದು
ಹಾ ರಾಗಿದು ರಾಗಿ ಬುಟ್ಟು ರಾಗಿ ದುಡ್ಡು ಬರ್ನಿಲ್ಲ ಒಂದ್ ಅಗ್ತ ಎಂಬತ್ತೈದ್ ಸಾವರ ಬರ್ಬೇಕು ಎಪ್ಪತ್ತೈದ್ ಸಾವಿರ
ಇನ್ನುೂ ಒಂದರುವ
ಏ ಬಂದೇ ಇಲ್ಲ ಬರ್ಬೇಕು ಬಂದೇ ಇಲ್ಲ
ನಮ ಬಂದದೇ ಅನ್ಕೊಂಡಿದೆೆ
ಅಬ್ಬು ಅಂದ್ರೆ ಅದಾಗಿಬ ಒಡ್ಬೇನಾರು ಎದ ತಕೊಬರಾನ ಅಂದ್ರೆ ಬರಲ್ದು ಅವಳು ನಮ್ಮ ಅಕ್ಕಲ್ಲ ಪುರಳು ನಾನ್ ಬಡ್ಡಿ ಕಟ್ಟಕ್ ಕಡ್ತೀನಿ. ಬುಡ್ಸ್ಕೋಂಡ್ ಹೋಗು ಬುಡಸ್ಕೊಂಡ ಹೋಗು ಅಂತಾ ನಾಟ್ಕಾ ಮಾಡ್ತಾರೆ. ಏನೂ ಹಳೆ ಬಡ್ಡಿ ಕಟ್ಟಲ್ಲಾ.
ಬ್ಯಾಂಕಲ್ಲಿ ಅವ್ರೆಯಾ ಕಟ್ಟಿ. ಮಾಡ್ಗಿ ಮಾಡ್ಗಿ ಅಂತಾರೆ ಅವನ್ ಯಾವನೋ ಮೇನಾದ್ರು. ಮಡಗಿಸಸ್ಕೊಳಿಲ್ವ.
ಯಾಕ್ ಬುಡ್ಸ್ಕೊಂಡ್ ಹೋಗು ಅಂತಾ ಫೋನ್ ಮಾಡಿದ್ರ.
ಆ. ಏನಂದೆಲಾ.
ಸ ಮನ ನ್ ಆಟಗ ಆಡ್ಯದಂಗೆ ಎಲ್ಲ ಅವರು
ಹ್ಮ ಅಯ್ಯೋ ಇನ್ನೊಂದ ಏನೋ ಇನ್ನು ಮಿನಿಮಮ್ ಇನ್ನೊಂದ್ ಹದ್ನೈದು ದಿವಸ ಅಷ್ಟಯ
ಹದ್ನೈದ್ ದಿವ್ಸ ಆದ್ರೆ ಅವ್ರ ತ ಎತ್ಕೊಬತ್ತೀವಿ ಇಲ್ ಮಾಡಿಕ್ ಬತಿವಿ ಯಾ ಮಾಡಳ್ಕೊಂಡ ಅವ ಅವಳ ಸುದ್ದಿ ಬೆಡ ಸಮಚ ಆ
ಹ
ಹಾ ನಮ್ಮಮ್ಮಂತ ಒಂದ ಸೈನದ ಅ ಅಮ್ಮ ಮಾಡಬಿಟ್ಟ ಅವಂತ ಮಾಡಬಿಟ್ಟ ಅಮ್ಮ
ಹ್ಮ್
ಯಾ
ಹೇಳಿ ನೀವೇ ಏನಾರುವುವೆ ಏನು ಅಡ್ಗೆ ಮಾಡಿರಿ
ಹಡ್ಗೆ ಏನಾರ ಹೇಳೋದು
ಹಾ ತ ಬಾಳೆದುದು
ಸಪ್ಪೊಂದ್ಸಾರು ಮುದ್ದೆ ಮಾಡ್ಬೇಕಕ್ಕ ನಾನು ನಮ್ಮಮ್ಮಾಗೋ ನ ಚಿಕ ತಿನ್ನಂಗಾಗಿದೆ ತಕೊ ಬರಬು ಅಂತ ಹೇಳ್ತಾ ಇದ್ದೀನಿ ಒಳೆಯಾ ಶುಕ್ರವಾರ ಇವತ್ತು ಉಳ್ಕೊಂಡ್ರ ನಾಳೆ ಶನಿವಾರ ತಿನ್ನಕಲ್ಲ ಅಂತಲ್
ಹ
ಅದಕ್ಕೆ ಅತೆಗಿ ಸೊಪ್ಪು ಸಾರ್ ಮಾಡ್ತಿ ಅದ ಪೇಕಾವ ಅವ ದ ಕೊಸ ನಮ್ಮನೆದುು ರೊಟ್ಟಿಯಾ ಬೆಂಡೆಕಾಯಿ ಖಾರಾ ಮಾಡಟ್ಟ ಚೆನ್ನಾಗಿದೆ ಅ ನಕನ್ನಿದ್ದ
ಏನು ಮಾಡಿ ಯ
ನಮ್ಮ ಅಮ್ಮನಿಗೆ ಏನಾರ ಒನ್ ಚೂರು ತಾಸ್ಯನ ನ ಹ ಕೊಡ್ತ ನೀ ನ ಹಬ ಚಲ ಹೇ ಊಟಕ್ಕೆ ಇವತ್ತಿಂದುವೆ ಏನ್ ಮಾಡೋದು ಅಂತ ಇದ್ ಮಾಡ್ತಾ ನ ಕೇಳ್ಸಕೊತೇ ಇದತೀನ
ಆ
ಹಂಗೆ ಯೋಚ್ನೆ ಮಾಡ ಮಾಡಡಿಕೊಂಡ ಅಂದ್ರೆ ಪಟಪಟ್ಟು ಮಾಡಕ್ಕಾಗದು ಇಂದ್ರೆ ಇವತ್ ನಡ್ದೇ ಐ್ತ ನಾಳಕ್ಕು ಏನ್ ಮಾಡದು ಅಂತ
ಈಗ ಐದು್ ಗಂಟೆ ಆಯ್ತು ದೋಡ್ಡೈರಿ ಈಗ ಇನ್ನ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಹಂಗೆ ಓದಿದ್ದ ಎದ್ದೇ ಬಂದ ಕೆ ಟೈ ಮಾಡ ಹಕೊಂಡು ಆ ಕುಡಬಟ್ಟು ಇರಿೋೋಗ ಹಾ
ಹ್ಮ್
ಅತ್ತೆ
ಇನ್ನೆನಿಲ್ಲ. ನೀವೇ ಏನಾರು ಹೇಳ್ ಹಾ.
ಉಣ್ಣಾದು ಮನ್ಗದ ನಿಮ್ ಕೆಲ್ಸ.
ಅಯ್ಯೋ ನಾವೂ ಒಸಿ ಕೆಲ್ಸ ಮಾಡಕಲ್ಲ ಯಾರ್ಗೂ ಕಾಣಕಿ. ಕೆಲಕ್ಕನಿ ನಾವ್ ಕೆಲ್ಸ.
ಉಣ್ಣದು ಮನ್ಗದು ಉಣ್ಣದು ಮನ್ಗದು ಆ ಕೆಲ್ಸ ಮಾಡ್ಕೊಂಡು ಯಾರಗ್ ಕಾಣಸ್. ಹೊಲ್ ಕಡೆ ಎಲ್ಲಾರುವೆ ಅಲ್ ಹೊಲ್ ಕಡೆಗ್ ಹೋಗ್ ಗೊಬ್ರ ಹಾಕೊಂಡ್ ಯಾರಾರು ಹಾಕೋರೇ. . ಹಾ. .